ಯ್ ಆಯ್ತಾ ಈ ನಂಬರ್ ನೋಡು ಬೇಗ ಕನೆಕ್ಟ್ ಆಗ್ತ ಇನ್ನೊಂದು ನಂಬರ್ ಅದು ಬೇರೆ ಸಿಗ್ತಾನೆ ಇರ್ಲಿಲ್ಲ
ಹಾ ಹೌದ ಹೌದು
ಎಲ್ಲಿಹೋಗಿದೆ ನಾನೊಂದು ಇಪ್ಪತ್ತು ಸಲ ಕಾಲ್ ಮಾಡಿದ್ದೀನಿ ನಿನಗೆ
ನಮ್ಮ್ ರಿಲೇಟಿವ್ಸ್ ಕಾಲ್ ಮಾಡಿದ್ರು ಮಧ್ಯಾಹ್ನ
ಹ್ಮ್ ಯಾಕಂತೆ ಹೋ ಅವ್ರು ಚಿಕನ್ ಮಾಡಿದ್ರ ತಿಂದ್ಬಿಟ್ಟು ಹೋಗಿರಂತೆ
ಹಾ ಅಲ್ಲ ಸುಮ್ನೆ ಬರ್ರಿ ಭಾನುವಾರ ಆಯ್ತು
ಓ ಸುಮ್ನೆ ಬರ್ರಿ ಎಷ್ಟ್ ದಿನ ಆಗೈತ ಮುಖ ನೋಡ್ ಕೊಂಡು ನೋಡ್ಕೊಂಡೋಣ ಅಂತ
ಹಾ ನಾವು ಓದ್ ಬಾನವಾರ ಹೋಗಿರ್ಲಿಲ್ಲ ಮಾತಾಡ್ಸಕ್ ಓಕೆ ನಾವು ಪ್ರತಿ ವಾರ ವಾರ ಹೋಗ್ತೀವಿ ಭಾನುವಾರ ಬಂದವಾರಾ ಹ್ಮ ಈವಾಗ ಹೋಗಿರ್ಲಿಲ್ಲ ಬೆಳಿಗ್ಗೆಯಿಂದ ಅವ್ ಅದಿಕ್ಕೆ ಮಧ್ಯಾಹ್ನ ಕಾಲ್ ಮಾಡಿದ ಇಬ್ರು ಬರ್ರಿ ಎಂತ ನಾ ಓದ್ವಿ ಮಾತಾಡ್ಸಿದ್ಿ ಯ ನ ಅವ್ರ ಮನೇಲಿ ಇದ್ರ ಮಕ್ಕ ಮಕ್ಳ ಎಲ್ಲಾ ಇದ್ರು
ಯಾವ ಕ್ಲಾಸು
ಅವ್ರೊಬ್ರು ಒಂಬತ್ತನೇ ಕ್ಲಾಾಸು ಇನ್ನೊಬ್ರು ಐದನೇ ಕ್ಲಾಾಸು
ಹ್ಮ್
ಅನ್ನೆಲ್ಲಾ ಮಾತಾಡ್ಸಿ ಅದು ನಾಳೆಯಿಂದ ಇನ್ನೆನ್ ಸ್ಕೂಲ್ ಸ್ಟಾರ್ಟು
ಹ್ಮ್
ಊಟ ನಾವಲ್ಲ ಮಧ್ಯಾಹ್ನ ಮಾಡ್ಕೊಂಡ ಹೋಗಿದ್ದೆ ಹ್ಮ್ ಮಾಡ್ಕೊಂಡ್ ಹೋಗಿದ್ದ ಮಧ್ಯೆ
ಅವ್ರ ಮನೇಂದ ಸ್ವಲ್ಪ ತಿನ್ಬೇಕೇಕ್ ತಾನ ಅವ್ರು ಬೇಜಾರು ಮಾಡ್ಕೊಳಲ್ೇ
ಹ್ಮ್ ಅವ್ರ ಊಟ ಮಾಡು ಮಾಡುವ ಅಂತ ಅಂದ್ರು ಅವರು ಕಾಫಿ ಮತ್ತೆ ಜ್ಯೂಸು ಎಲ್ಲ ಕೊಟ್ಟರು
ಪವಾಗಿಲ್ವೇ ನೀನು ಮೊಟ್ಟ ಮೆ ಡಮ್ ಅನ್ಲಿ ಎಷ್ಟೊಂದ ಎಲ್ಲ ತಿಿ
ಹ
ಹ ನಂಗಗೆ ಹಸು ಆಗ್ತಾ ಇದೆ ಇಲ್ಲಿ ನನ್ ಯಾರ್ ಹೇಳ್ಕೊ ಯಾರ್ಗ್ ಹೇಳ್ಕೋಬೇಕು ನಂಗೆ ಹೆಂಗ್ ಹಸವಾಗೋಗ್ತಾ ಇದ್ಯೋ
ಮತ್ತೆ ಎಲ್ಲಾನ ಹೊರಗಡೆ ಹೋಗ್ ಊಟ ಮಾಡ್ಕೊಂಡ್ ಬನ್ನಿ
ಹ್ಮ್ ಹೊರಂಗಡೆಊ ಊ ನ ಚಿನ್ನಲ್ಲ ಹೋಗ್ಬೇಕು ಆಮೇಲೆ ಹೋಗ್ತೀನಿ ಕಾಫಿ ಕುಡಿತೆ ನಾನು ಹ್ಮ್ ಇಲ್ಲ ಇಲ್ಲ ಒಂದತ್ತುೂ ಇಲ್ಲ ಎರಡತ್ತುೂ ಇಲ್ಲ ಯಾವತ್ತುೂ ತಿನ್ನಕ್ಕ ಆಗಲ್ಲ ತಂದ್ರ ನನಗೆ ಮತ್ತೆ ಮ ಅದೇ ಕಷ್ಟ ನನ್ ಗಟ್ಟೆನ ರುತ್ತೆ
ಹ ಹಾ
ಒಂದು ತಿರುಗಿ ಯಾರು ತಟ್ಕೊಂತಾರೆ
ಹ್ಮ್
ಹ್ಞೂ ಎಷ್ಟೊ ಸಲ ಹತ್ಕೊಂಡಿದ್ದೀನಿ ಅವವತ್ತು ಒಂದ್ಸಲ ಹಿಂದಿನ ವರ್ಷನ ಆದ್ರ ಹಿಂದಿನ ವರ್ಷ ನ ಒಂದ್ಸಲ ತಿಿಂದಬಿಟ್ಟಿದೀನಿ ನಮ್ ಪಿ ಜಿಯನ್ ಊಟ ಕೊಟ್ಟಿರ್ಲಿಲ್ಲ
ಹಾ ಹಾ
ಹ ಪ್ಪಾ ಅವತ್ತು ಇಡೀ ರಾತ್ರಿ ಹೊಟ್ಟೆ ನೋವು ವಾಮಿಟಿಂಗು ಅಪ್ಪಾ ಬೇಡ ನನ್ ಕತೆೆ ಅವತ್ತು
ಹಾ
ಸತ್ತೋಗ್ಬಿಟ್ಟಿದ್ದೀನಿ ಅನ್ಕೋಬಿಟ್ಟಿದ್ದೀನಿ ಫ಼ಾ ಅಷ್ಟ ಅದು ಅ ಇ ದ ದೊಡ್ಟ್ಟೆನೋ ಆಗಿತ್ತು ನನ್ಗೆ ಅವತ್ತೇ ಬಿಡ್ಬಿಡ ಈ ಇದೇ ನಂಗೆ ಆಗದಿಲ್ಲ ಅಂತ ಮುಂಚೆನ ನಾನು ಯಾವತ್ತುೂ ಹೊರಗಡೆ ಮಾಡದ ಹೊರಗಾಡ ಮಊಟಾ ಮಾಡದ ಅ ನಮ್ ಹೊರಗಿನ ಊಟ ಆಗಲ್ಲ ಅದಕ್ಕೆ ಹ್ಮ್ ಒ ಗಡತೆ ಇನ್ನೊದೇಲ್ಲಪ ನಿಮಗ್ ಬಿಡ್ರಿ ನೀವ ಎಲ್ಲಾ ತಿನ್ಂತೀರಾ ನೀವು ಸರ್ವಜ್ಞ ಇದ್ದಂಗೆ ಎಲ್ಲಾ ಕಡೆ ತಿಂತೀ ಹ್ಮ್ ಮತ್ತೆ ಏನ್ ಮಾಡಿದ್ರು ನಿಮ್ಮ ಆಂಟಿ ಮನೇನ ಯಾರು ಹೋಗಿದ್ರಲ್ಲ
ಹರ್್ಟಿವ್ಸ್ ಮ ಅವ ಹುಕ್ಸ್ ಅನ್ನ ಸಾಂಬಾರು ಮಾಡಿದ್ರು ಊಟ ಮಾಡ್ರಿ
ನಾನ್ ವೆಜ್ ಏನು ಮಾಡ್ಕೊಟ್ಟಿಲ್ವ ತಿನ್ರಿ ಬನ್ರಿ
ಎಲ್ಲಾ ಅವ್ರ ಮಂಗಗಳ ಏನೋ ಸ್ವಲ್ಪ ಆ ತಲೆ ನವ್ತಿತ್ತಂತೆ
ಹ್ಮ್ ಹ್ಮ್
ಹಾ ಅದಿಕ್ಕೆ ಏನೋ ಸ್ವಲ್ಪ ಅವಳಗ್ ಹುಷಾರಿ ಇರ್ಲಿಲ್ಲ ಅದಿ ಅದಿ ಅವ್ರಮ್ಮ ಒ ಹುಡ್ಗಿಗ್ ಸ್ವಲ್ಪ ಪಹುಷಾರ ಇರ್ಲಿಲ್ಲ
ಹ ಓ ನೀನ್್ ತಲೆನೋ ಹ್ತಾ ಇರೋದಕ್ಕೆ ಮಾತಾಡ್ಸ್ಕೊ ಬರಕ್ ಹೋಗಿದ್ರಾ
ಅಮ್ದ ಹ್ಮ್ ಮಧ್ಯಾಹ್ನ ಕಾಲ್ ಮಾಡಿದ್ರ ಅಂತ ಓದ್ವಿ ಯಾವಾಗ ಹೇಳಿದ್ರು ಸ್ವಲ್ಪ ಹುಷಾರರ್ಿಲ್ಲ ಹಾಸ್ಪಿಟ್ಲ್ ಎಲ್ಲ ಕರ್ಕೊಂಡ್ ಹೋಗಿದ್ವಿ ಅದಕ್ಕೆ ಏನು ಮಾಡ್ಲಿಲ್ಲ
ನೀ ಹೋಗಕ್ಕಿಂತ ಮುಂಚೆ ಹ್ಮ್ ಹ್ಮ್ ಹ್ಮ್ ಹಾ ಹಾ
ನಾವು ಇವಾಗ ಹೋದ್ವಿ ಮಾತಾಡ್ಸ್ಕೊಂಡ ಬಂದ್ವಿ.
ಹೋಯ್ತಾ ತಲೆನೋವು ನಿಮ್ಮನ್ನು ನೋಡಿದ್ದಿಕ್ಕೆ.
ಅಂದ್ರೆ ಪರವಾಗಿಲ್ಲ ಈವಾಗಾ ಹಿ ಅಂದ್ರೆ ಹ್ಮ್ ಒಂಬತ್ತನೇ ಕ್ಲಾಸ್
ಹುಡುಗಿಯಾ ಇನ್ನೊಂದು ಇನ್ನೊಂದ್ ಎಷ್ಟನೇ ಕ್ಲಾಸು ಐದನೇ ಕ್ಲಾಸ್ ಹುಡ್ಗನಾ ಹುಡ್ಗಿನಾ ಓ ಇಬ್ರು ಹುಡ್ಗಿರೇನಾ ಪರವಾಗಿಲ್ಲ ಬಿಟ್ರಿ ಓ ನಾಳೆ ಸ್ಕೂಲ್ ಹೋ ಹೋಗ್ಬೇಕ ಅಂತ ಹೇಳ್ಬಿಟ್ಟು ಇವತ್ತೇ ತಲೆನೋವು ಬದ್ಬಿಟ್ಟೈತೆ ನಾ ಹುಡಗಿಗೆ.
ಅವ್ರಗ್ ಸ್ವಲ್ಪ ತಲೆೆ ನೋವು ಅದಕ್ಕೆ ಹ್ಮ್
ಹ್ಮ ಹ್ಮ
ನುಂಗು ಹಿಂಗೆ ಹೋದ್ ವಾರದಲ್ಲಿ ತಲೆನೋವ ಬಂದ್ಬಿಟ್ಟ ತ್ತು
ಮೋಸ್ಟ್ಲಿ ನನ್ಗೂ ಅದಕ್ಕೆ ಇರ್ಬೇಕು ನಾಳೆ ನಾನು ಹೋಗ್ಬೇಕಲ್ವಾ ಅದಕ್ಕೆ ನಗೂ ತಲೆನೋವು ಬಂದಬಿಟ್ಟತು
ಆ ತಲೆ ನೋವಗೆ ಕಣ್ಣೆ ಎಲ್ಲಾ ನೋ ಬಂದ್ಬಿಡುತ್ತೆ ಮತ್ತೆ ನಮ್ಗೆ
ಹಾ ಹಾ ಹಾ ಹಾ
ಅದಿಕ್ ನಾನು ಹೋದ್ ವಾರದಲ್ಲಿ ಹೋಗ್ ಬಂದಿದ್ದೆ
ತೆಗೆದಪಕಕ್ಕ ಕಿಡ್ಬೇಕು
ನಾವು ಹಿಂಗೆ ಯಾವ್ದು ಟಿವಿನ ಮಾಡ್ಬೇಕಾದ್ರೆ ಚಿಂಟು ಟಿವಿಗಳೆಲ್ಲಲ್ಲಾ ಬರುತ್ತೆ ಹ ಅದ್ರೊಳಗೆ ತಲೆ ತಗ ಸೈಡ್ಗೆ ಇಕ್ಕೋದು ಕಾಲ್ ನೋ ಅಂದ್ರೆ ಕಾಲ್ ಸೈಡ್ ಇಕ್ಕದು ಕೈ ನೋಯಿತ್ತಿದ್ರೆ ಕೈಯನ್ ತಗ್ಗಿಸಿ ಸೈಡ್ ಗೆ ಇಕೊದು
ಈ ತಲೆನೋ ಇದ್ರ ತಾನೆ ತಲೆ ಇದ್ರೆ ತಲೆ ನಾವು ಬರ್ತ ಇರುತ್ತೆ ಸೊ ಅದಕ್ಕೆ ತಲೆನ್ ತೆಗದ ಬಿಡದು ಪಕಕ್
ಸೈಡಿಡೋದು
ಹ್ಮ ನಮ್ಗೆ ಯಾವಾಗ್ ಬೇಕೋ ಅವಾಗ ತಲೆ ಜೋಡ್ಸ್
ಚೋಡಿಸಕೊಳ್ಳದು ಹಿಂಗೆ ಬರುತ್ತೆ ಮತ್ತ ಒಂದು ಚಿಂಟು ಟಿವಿಯಲ್ಲಿ
ಹ್ಮ್ ಪರವಾಗಿಲ್ವೇ ಚೆನ್ನಾಗಿ ನೋಡ್ತೀಯಾ ಟಿವಿನ ಇಲ್ಲಿ ಬಿಡು ಯಾವಾಗಾದ್ರೂ ನೆನ್ಪದಾಗ ಹೇಳಿವಂತೆ
ಹಾ ನಾವ್ ಇವಾಗ್ಲೂ ಅದನ್ನೆಲ್ಲಾ ನೋಡ್ತಿದ್ವಿ ಹ ಅದಕ್ಕೆ ಅವ್ರ ಇದ ಇದೆಲ್ಲಾ ಬುಕ್ಸ್ ಎಲ್ಲಾ ಜೋಡಸ್ಕೊಂತ ಇದ್ರು ನಾಳೆ ಸ್ಕೂಲು ಅಂತ ಬ್ಯಾಗು ಬುಕ್ಸು ಎಲ್ಲ ರೆಡಿ ಮಾಡ್ಕೊಂತ ಆ್ತ ಅಲ್ಲೇ ಹ್ಮ್ ಮನೆ ಹತ್ರನೆ ಹತ್ರ ಹತ್ರ
ಹ್ಮ್
ಹತ್ರಿರದಲ್ಲೇ ಹ್ಮ್ ನಡ್ಕೊಂಡೆ ಹೋಗೋದು ಅಲ್ಲಿಂದ ಒಂದ್ ಹತ್ ನಿಮಿಷ ಆಗದು ಸ್ಕೂಲ್ಗೆ
ಹೂ ಹೂ
ಹೋಗಿ ಬರ್ತಾರೆ ಇಬ್ರು
ಹ್ಮ್ ಓ ನೀವು ಆಂಟೀನು ಬಂದಿದ್ರಾ ಜೊತೆಗೆ ನೀಮ್ಮ ಆಂಟಿ ಕರೆದಿರ್ತಾರೆ ನೀನು ಹಂಗೆ ಹಾ ನಡೀರಿ ನಾನು ಬರ್ತೀನಿ ಅಂತ ಹೋಗ್ಬಿಟಿಯಾ
ಹ್ಮ್ ಅದಕ್ಕಿಂತ ನಡ್ಕೊಂಡ್ ಹೋದ್ವಿ ಹೋಗವನ ಮಾತಾಡ್ಸ್ಕೊಂಡು ಕೂತಿದ್ವಿ ಅವರು ಬರ್ರಿ ಅಂತ ಅಂದ್ರು
ಅಲ್ಲಿ ಅಷ್ಟು ಇದಾಗಿಬಿಟ್ಟಿದ್ದೀರಾ ನಿಮ್ಮ ಏನೋ ನೆಂಟರು ಮನೆಗೆ ಹೋಗ್ಬಿಟ್ಟು ಆಯ್ಕೆ ನನ್ ಫೋನ್ ನಾ ಪಕ್ಕಕ್ಕೆ ಇಟ್ಟ ಬಿಟ್ಟಿದ್ದೀರ
ಹಾ ನಾನ್ ನೋಡ್ಕಳಿಲ್ಲ ಅವ್ರು ಇಬ್ರು ಮಕ್ಳು ಎತ್ಕೊ್ಬಿಟ್ರು ಫೋನ್ ನಾ ಫೋನ್ ನೋಡ್ತೀವಿ ಫೋನ್ ನೋಡ್ತೀವಿ ಅಂತ
ಓಹ ಅವ್ರ ಹತ್ರ ಇದ್ದಾಗೆಲ್ಲ ನಾನು ಫೋನ್ ಮಾಡಿರ್ತೀನಿ ಹ್ಮ ಅವ್ರ ಹತ್ರ ಇದ್ದಾಗೆ ಎಲ್ಲಾ ಫೋನ್ ಮಾಡಿ ಹೂ ಹೂ ಹೂ ಮಕ್ಳ ಕೈಗ್ ಸಿಕ್ಕದ್ರೆ ಅಷ್ಟೇ ಅವ್ರ ಕೊ ಡಲ್ಲ
ಕೋಡ ಲ್ಲ ಫೋನ್ ಬಂದ್ರೂ ಕೊಡಲ್ಲ ಅವರು ಹ್ಮ್ ಹ್ಮ್ ಆಮೇಲ್ ನೋಡಿ ನಾವ್ ಮನೆಗ್ ಬಂದ್ಮೇಲೆ ಮಾಡ್ದೆ
ಹ್ಮ್ ಹಾ ಪರವಾಗಿಲ್ಲ ಅಷ್ಟ ಆದ್ರೂ ಭಯ ಇದೆಯಲ್ಲ ಬಿಡು ನಾನು ಫೋನ್ ಮಾಡಿದ್ದೀನಿ ಮಾಡ್ಬೇಕು ಅಂತ ಅಲ್ವಾ ಆ ಊಟ ಮಾಡ್ಕೊಂಡು ಹೋಗಿ ಇದಗ ಇದೀಾ ನೀವು ಅದೇ ಅಲ್ಲಿ ಹೋದ್ರೆ ಎಲ್ಲ ಅವ್ರ ಮನೆಯಲ್ಲಿ ಊಟ ಮಾಡ್ಬೇಕಾಗ್ತ ತದ ಅಂತ
ಅವರು ತಿಂದ್ರಿ ತಿಂದ್ರಿ ಅಂತಾರ ಅವರು ಬಿಡಲ್ಲ ಇವಾಗ ಹೋಗಿದ ತಕ್ಷಣನೇ ಜ್ಯೂಸ್ ಕೊಟ್ರು ನೀರ್ ಕೊಟ್ರು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲ್ ಕಾಫಿ ಮಾಡಿದ್ರು ಹ್ಮ್ ಹ್ಮ್ ಕಾಫಿ ಬಿಸ್ಕೆಟ್ ಎಲ್ಲ ತರ್ಸ್ಕೊಟ್ರರು ಹ
ಮತ್ ನನ್ ಕರ್ಕೊಂಡ್ ಹೋಗತಾನೆ ನನ್ಗೆ ಲ ಹಸುಗ ಸಾಯ್ತಾ ಇದೀನ ಅಲ್ಲಿ
ಹ್ಮ್ಮ್.
ಲಿಜಾ ಹೆಂಗಗೆಳ್ ಕಡ್ಕೊಳಕಕ್ ಆಗ್ತಿಲ್ಲ ಅಷ್ಟ ಹಸು ಆಗ್ತೈತಿ ಇವಾಗ ಓಡೋಗ ಹತಿನಿ ನೋಡು ಇವಂಗ್ನ್ ಫೋನ್ ಇಲ್ಲಿ ಕಟ್ ಮಾಡ್ಬಿಟ್ಟು ಹೋಗ್ತನಿ ನನ್ಗೆ ಹೊರ್ಗಡೆ ಆಗಲ್ಲ ನಂಗೆ ಹಸು ತಡ್ಕೊಳಕ್ಕೆ ಹ್ಮ್ ಹೌದಾ ತಿನ್ಕೊ ಬಂದಿ ಅಲ್ಲ ನೀನ್ ಅಟ್ಲೀಸ್ಟ್ ನನ್ ಗೊ ಫೋನ್ ಮಾಡಿದೀಯ ಈ ಥರ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇದೀವಿ ಬನ್ನಿ ನೀವುನು ಅಂತ ಅವ್ರರು ತಿನ್ನಾಕ್ ಕೊಡ್ತಾರೆ ಅಂದ್ರೆ ನೆ ಹೆಜಾಗ್ಲು ಬಡ್ತಿದ್ದೆ ನಾನು ತಿನ್ಕೊಂಡ್ ಬಂದ್ಬಿಡ್ತಾ ಇದ್ದೆ ಅವ್ರು ಯಾರಾದ್ರೂ ನನ್ಗೇನಾಗಗ್ಬೇಕು ತಿನ್ಬೇಕಷ್ಟೇ ನಾನು ತಿನ್ನ ಕೊಟ್ರ ತಿನ್ ಕ ಬಂದ್ಬಿಡದು ಹ್ಮ್ ಎಲ್ಲವಾ ನೀನ ಹಂಗೆ ಹೋಗಲ್ವಾ ನಾನಾದ್ರೂ ಇಲ್ಲಪ್ಪ ಯಾರಾದ್ರರು ಹೋಗ್ತ್ ನನ್ ನೋ ಒಂಚೂರು ಕರದ್ರು ಕರೀದ ಇದ್ೂನು ಎಲ್ಲಾದ್ೂ ಹೋಗ್ತಿದಾರೆ ಅನ್ ಸ್ವಲ್ಪ ಗೊತ್ತಾಗ್ ಬಿ್ರ ನಡಸ್ ನಾನನ್ಂಗ ಬರ್ತೀನಿ ತಿನ್ಕೊ ಬರ್ತೀಿ ಅವ್ರ ಮನೆಗೆ ಅಂತ ತ ಕುಡ್ತಿ ಹ್ಮ್ ನಕ್ಕೋದ ನೈತೆ ತಿನ್ನ ್ರಲ್ಲೆಲ್ಲ ನಾಚಿಕೆ ಪಡ್ಬಾರದಪ್ಪ ನಾನ ಇಲ್ಲ ಅವರು ತಿನ್ನೋದ್ ಕೊಡ್ತಾರೆ ಅಂದ್ರೆ ಹ್ಮ್ ಆಯ್ತು ನೋಡಿ ಬಂದ್ಬಿಡ್ತೀನಿ ಹ್ಮ್ ಒಂದ್ಸಲ ಒಬ್ಬಟ್ಟ ಮಾಡಿ ತಗೊಂಬಾ ಯಾಗೋಗತೇವೆ ಊರಿಗೆ ಎಲ್ಲ ಇತಿಯಾ ಹೋಗ್ತೀಯಾ
ಹ ಅದೇ ನಾನ್ ಬರ್ತಡೆಗ್ ಹೋಗ್ತೀನಿ
ಓ ಓ ಹ ಬರ್ತಡೇ ಇಲ್ಲಿ ಇಲ್ಲೆಲ್ಲಾ ಮಾಡದ್ರೆ ಆಮೇಲೆ ಕೇಕು ಎಲ್ಲ ಕೊಡಿಸ್ಬೇಕಲ್ಲ ಹ ಮತ್ತೆ
ಆ ವಾರದ ಅದ್ ಅಷ್ಟೊತ್ಗೆ ಅಷ್ಟೊತ್ ನನ್ ಇಂಟರ್ನ್ಶಿಪ್ ಮುಗತೈತೆ
ಯಾವಾಗ ಮುಗಿಯೋದು ಇಪ್ಪತ್ತಕ್ಕೆ ಮುಗಿಯುತ್ತಾ ಇಪ್ಪತಿಗೆ ಮುಗ್ದ್ಹೋಗುತ್ತಾ ಇಪ್ಪತ ಎಂಟಿಗೆ ಅಲ್ವಾ
ಒಂದ್ ವಾರ ಆಯ್ತಲ್ಲ
ಹ್ಮ್ ಅಲ್ಲ ಇಪ್ಪತ್ತ ಎಂಟಕ್ಲ್ವಾ ಮುಗಿಯೋದು ನೀವುಇಪ್ಪತ್ತೆಂಟರಿಂದ ಇಪ್ಪತ್ತೆಂಟಕ್ ತಾನೆ ನಿಮ್ದು
ನಾನ್ ಯಾವಾಗ ಹೋಗಿತ್ತು ಇಪ್ಪತ್ ಐದು ಇಪ್ಪತ್ತೈದಕ್ಕೂ ಇಪ್ಪತ್ ನಾಲ್ಕಕ್ಕೂ
ಹ್ಮ್ ಹ್ಮ್
ಇಪ್ಪತ್ತಾರ ಅಂದಕೊಂಡ್ರು ಅಂದ್ರೆ ಏನ್ ನಂದ ಹಾ ಮುಗಿಯುತ್ತೆ ಬರ್ಕೊಂತೀನಿ ಒಂದ್ ಎರಡ್ ದಿನ ಹಾ ಆ ಅದೇ ಡೇಟು ಕೇಸ್ಗಳು ನೋಡ್ ಕೊಂಡ್ ಬರ್ಕೊಂಡ್ಂಬಿಡ್ತೀನಿ ಅಷ್ಟೇ
ಹೌದಾ ನ್ನೆ ಇಷ್ಟ ಹ್ಞೂ ಹ್ಞೂ ಹ್ಞೂಂದರೆ ಪರವಾಗಿಲ್ಲ ನೀನು ಒಂದೆ ಎರಡು ದಿನ ಹೋಗಿಲ್ಲ ಅಂದರುೂ ಅ ಎಲ್ಲ ಬರ್ಕೊಂಡ್ಬಿಟ್ಟಿಯ
ಹ್ಮ್ ಬರ್ಕೊಬೋದು ಬರ್ಕೊಂತೀನಿ
ಹ್ಮ್ ಮತ್ತ ಇವಾಗೆಲ್ಲ ಆಯಾರ ಆದಂಗಗೆ ಆಗ್ಬಿಟ್ಟಿದಯಾ ಮಾತಾಡ್ತೀಯಾ
ಹೌದಾ ಹ್ಮ ಹೌದಾ
ಮತ್ತೆ ಅವ್ರಿಗೆ ಸಂಪತ್ತ ಅಲ್ವಾ ಹ್ಮ್ ಜಡ್ಜಾಗು ಇನ್ ಲಾಯರ್ ಆಗೋದ ಇಲ್ಲಿ ಫಸ್ಟ್ ಲಾಯರ್ ಆಗಿ ಆಮೇಲೆ ಅದೇನೇ ನಾವು ಅಡ್ವೊಕೇಟ್ ಏನ ಇರ್ತವಲ್ಲ
ಹ್ಮ್
ಅದಾದಮೇಲೆ ಜಡ್ಜ್ ಜಾಗು
ಹ್ಮ್ ಖಂಡಿತ ಹ್ಮ್ ಖಂಡಿತ ಆಗ್ತೇನೆ
ಇರ್ತಿನೇ ಇಲ್ವಂತೆ
ಇಲ್ಲ ಮೂರ್ ವರ್ಷ ಪ್ರಾಕ್ಟಿಸಸ್ ಆಕ್ತಿದ್ದಂಗನೆ ಜಡ್ಜ್ ಎಕ್ಸಾಮ್ ತಗೊತೀನಿ
ಹೌದಾ
ಹ್ಮ್ ಹೌದು
ಇ ಒಂದು ನಾನು ಒಂದ್ ಹಿಂದಿನ ತಿಂಗಳಲ್ಲ ಅದ್ರ ಹಿಂದಿನ ತಿಂಗಳಲ್ಲಿ ನೋಡ್ದ ಸಿವಿಲ್ ಕೋರ್ಟ್ ಯಾವ್ದ ಕೋರ್ಟ್ ಅಲ್ಲಿ ಜಡ್ಜಸ್ಗೆ ನೋಟಿಫಿಕೇಶನ್ ಅಂತ
ಹ್ಮ್
ಹ್ಮ್ ಎಕ್ಸಾಮ್ ಎಲ್ಲ ಕಷ್ಟ ಇರುತ್ತ ಅನ್ಕೋತೀನಲ್ವಾ
ಹ್ಮ್ ಹೌದು
ಮುಗಸು ಚೆನ್ನಾಗೆ ಒಳ್ಳೆ ಪರ್ಸೆಂಟೇಜಲ್ಲಿ ಮುಗಸಿದ್ರೆ ಅಲ್ವಾ ಹ್ಮ್ ಅ ಮತ್ತೆ ಇನ್ನೇನ್ ಸಮಚರ
ಮತ್ತೆ ಇನ್ೇನಿಲ್ಲ
ಹಾ ಹೆಂಗ ಹೋಗ್ಬಿಡವಾ ನೀನ್ ಲಾಯರ್ ಆಗ್ಬಿಡ್ತಿಯ ನೆಂಟ್ರ ಮನೆಗೆಲ್ಲ ಹೋಗ್ಬಿಟ್ಟು ಚೆನ್ನಾಗಿ್ ತಿನ್ಕೊ ಬರ್ತಯ
ಹ್ಮ ಹ್ಮ್ ಹೌದು ಹ್ಮ್
ಹ್ಮ್ ಹೆಂಗ ತಿನ್ನು ಆರಾಮಾಗಿರುವ ಪಾಪಾ ತಿನ್ನೋದಕ್ಕೆಟ್ಟ ಟ್ಟೀ ಅನ್ಕೋತೀನಿ ಅಲ್ವೇ ತಿಂತಾ ಇರೋ ತಿನ್ನೋವಾಗ ತಿಂತಾ ಇರ್ಬೇಕಷ್ಟೆ
ಹೌದು
ಹ್ಮ್ ಹೆಂಗೋ ತಿನ್ನ ಸ್ವಲ್ಪ ಕಾಫಿ ಕುಂಡಿತೀನಪ್ಪ ನಂಗೆ ಅ ಸೂಕ್ ತಡ್ಕೊಳಕ ಆಗ್ತಿಲ್ಲ ಸರಿ ಆಮೇಲೆ ಫೋನ್ ಮಾಡಲ ಹ್ಞೂ ಓಕೆನಾಪ್ಪ ಆಯಿತು